ಹಪ ಎ ಬಹ ಬೀಗ ಬಾಯಿ ತರ್ಸಿದಲ್ಲ
ಹ್ಮ ಹ್ಮ್ ಹ್ಮ ಹ್ಮ್ಮ ಹ್ಮ ಹ್ಮ ಹ್ಮ ಬೇಕಂದೇನನೆ ಮಾಡ
ಏ ಮಾಯಿ ಯಾಕ ನಿನ್ನ ಬಕ್ ಮಾಡ್ತಲ್ಲ ಆನಂದಿನಿ
ನ ಎಲ್ಲ ಪಿಕ್ ಮಾಡತೀನಿಯ
ಹಾ
ಬೇಕಂದ್ರೆ ಲೇಟ್ ಮಾಡಿದೆ ಈಗ
ನ ಈಗ ಸಡನ್ ಮತ್ ಕಟ್ಟ ಓ್ತನಿ ಅಂದ್ರೆ ಏನ್ ಮಾಡ
ಕಟ್ಟತ್ ಬರ್ದ ಆಯ್ತ ನೀ ಹಂಗೆ ಬಿಡ್ಬೇಕಯ್ತು ಕಟ್ಟ ಹಡಿದ್ರೆ ನಿನ್ ಇರ್ತಿತ್ತು ತಿಂಡಿ
ಹ ಹ ಅದೇ ಅನ್ಕೊಂಡ ಇವ್ ನೀ ಹಾಕಪ್ಪ ಮತ್ತೆ ಹೋಸಿಡ್ನ ಒಂದ್ ಕಾಲ ಅಂತ ಭಯ ಆಗ್ಬಿಟ್ಟಿದ
ಹಾ ಪೂಲ್ ಹೆಂಗ ಆಕ್ತಾರಲ್ಲ
ಏನ್ ಪೋಲಿಯೋದ ಐತ್ ತಗೊಳ್ಬವಾ
ರೊಕ್ಕ ಕೊಡಲ್ಲ ಅವರು ಆಯ್ಕೆ ಫ್ರೀ ಆಕ್ ಅವ್ರಿಗೆ ಒಂದ್ ಐವತ್ತಐವತ್ ರೂಪಾಯಿ ಕೊಡನ್ ಬಪ್ಪ
ಮುನ್ನೂರು ರೂಪಾಯಿ
ಹಾ
ಮುನ್ನೂರು ರೂಪಾಯಿ ಕೊಡ್ತಾರ
ಅಲ್ಲಿ ಅವರು ಕೊಡ ಮುನ್ನೂರ್ ಬಿಡು
ಅಂದ್ರೆ ಪೇ ಹುಡುಗರ ಹತ್ರ ಉಸ್ಕೋಬೇಕಂದ್ರೆ ಹುಡುಗರು ಹ ಮಾರಿ ಉಡಿತರ
ಹತ್ತ ಹತ್ ರೂಪಾಯ ಕೊಡನ್ ಬಕ್ಲ
ಗೌರ್ಮೆಂಟ್ ನಾವಿನ್ನ ಮನವ ಯಾಕ ಬರ್ಬು
ಹಾ
ನಾವಿನ್ ನಾ ಮನಗ್ ಹೋಗಿ ಆಯ್ಕಿ ಬರ್ಬೇಕು
ಮಣ್ಣಿಂದ ಮನೆಗ್ ಹೋಗಬಕ್ಕ ಮತ್ ಹೋಗದ್ ಬಿಟ್ಟೆನ್ ಮಾಡಕ್
ನಾಳೆ ನಾಳೆ ಅದೇ ಮಾಡ್ತೀವಿ ಕೆಲ್ಸ ಇವತ್ತು ಇವತ್ತು ಕುಂತ್ ಮಾಡ್ತೀವಿ ನಾಳೆ ನಿತ್ಮಾಡ್ಬೋ
ನಾಳೆಗೆ
ಇವತ್ತು ಕುಟಲ್ಲೇ ಮಾಡೀವಿ ನಾಳೆ ಮನೆ ಮನ ತಿರ್ವಿಿ ಮಾಡ್ಬೇಕ
ಮನ್ ಮನೆ ಮನೆ ಮನಗ್ ತಿರಿ ಮಾಡಕ್ ಏನ ಒಬ್ರೊಬ್ರಿಗೆ ಇಷ್ಟ ಇಷ್ಟ ರ್ ಅಂತ ಕೊಟ್ಟಾರ ಏನ
ಇಬರು ಒಂದ ಟೀಮ್ ಅಲ್ಲಿ ಇಬರು ಇರ್ತಾರ ಇಬ್ರಿಗೆ ಅದ ಅಗ್ ಬೂತ್ ಕೊಡ್ತಾರ
ಗೋಲ್ಡ್ ಬಾಕ್ಸ್ ಕೊಡ್ತಾರ ಮತ್ತೆ ಒಂದ್ ಫಾಮ್ ಕೊಡ್ ತರ
ಏನ್ ಕೊಡ್ತಾರ
ಹಲ
ಏನ್ ಕೊಡ್ತಾರಲ ಒಬ್ರಿಗೆ
ಒಂದು ಬೂತ ಬೂತ ಅಂದ್ರೆ ಅದ ಅದ್ಕ ಏನಂತಾರ ಬತ್ತ ಐಸ್ ಕೋಲ್ಡ್ ಕೋಲ್ಡು ರರಿಫ್ರಿಜಟ್ರ ಎ ಅಂದ್ರೆ ಕೋಡ್ ಹಲ್ ಕೊಡುದನಾ ಅದ್ರಲ್ಲಿ ಅವ ವ್ಯಾಸನಿ ಇರ್ತಾವ
ನೀರಳದ್ ಅರ್ಥ ಆನೇವಾಗಲ್ದು ಪಿಫ್ಟಿ
ನೀ
ಅದು ಕೋಲ್ಡ್ ಬಾವಸ್ ಕೊಡ್ತಾರ ಅದ್ರಲ್ಲಿ ವ್ಯಾಸನ್ ಇರ್ತಾವ ವ್ಯಾಸನ್ ಇಡಬೇಕು ಯಾವ್ದು ಓಪನ್ ಮಾಡ್ತೀವಿ ಅದು ಹೊರಗೆಡಬೇಕು ಓಪನ್ ಮಾಡಿ ಹುಡುಗು ಮಗು ಬರಣ ಕೇೇಳಿ ಬಿಟ್ಟು ತಂದೆ ತಾಯನಾ ಸಸ್ತಾ
ಅದು ಆಗಾದಲ್ ಬಿುಡ ಕೆಳ್ಸದಿಲ್ಲ ನನ್ಗ್ ಗೊತ್ತಾಯ್ತ.
ಹಕ ಇಲ್ಲಿ ನೋಡುವ ಐಸ್ ಬಾಸ್ ಕೊಡ್ತಾರಲ್ಲ
ಹ್ಮ್
ಅದರನ ಅದ್ರಲ್ಲಿ ವ್ಯಶಿನಿರುತ್ತಾ
ಹ್ಮ್ ಬಾಗಸನರ್ತ ಬಿಡು
ಹ ಅದನ್ನ ತೇ ತಗದ್ದು ಓಪನ್ ಮಾಡಿ ಇಡ್ಬೇಕು. ಮತ್ತೆ ಈಗ ಬರ್ತಾರಲ್ಲ ಮಗು ಪೇರೆಂಡ್ಸ್ ಬರ್ತಾರಲ್ಲ ಅವ್ರನ್ನ ಕೇಳ್ಬಿಟ್ಟು ಮ್ಯಾ ಡ್ರಾಪ್ ಮಾಡಕ್ಬೇಕು
ಹ್ಮ್ ಹ್ಮ್
ಹ ಟೂ ಡ್ರಾಪ್ ಆಗ್ಬೇಕು ಒಂದು ಪರ ಚೈಲ್ಡ್ ಏನಾದ್ರು ಹೇಲ್ತ್ ವಿಷ ಇದ್ರು ಹೇಳ್ಬೇಕು. ಕೋಲ್ಡ್ ಕಾಫ ಏನಿದ್ರೆ
ಹ್ಮ್ ಕೂಲಿ ಹಾಕಂಗಿಲ್ಲ ಅಲ್ಲಿ ಏನ ಏನ್ ಇರಬಾರ್ದಲ್ಲ ಅವನಿಗೆ.
ಹಾ ನಾರ್ಮಲ್ ಎಲ್ಲ ಇರ್ಬೇಕು ಫುಲ್ ನಾರ್ಮಲ್ ಇರ್ಬೇಕು
ಹಾ
ಅಂದ್ರೆ ಹೇಲ್ತ್ ವಿಷ ಏನ್ ಇರ್ಬಾರಡ್ದ
ಅದೇನ ಕಾತನಿಲ್ಲ ನಿನ್ನ್ಂಗ ನಾನೇನ್ ಬೇರೆ ಏನೋ ವಲ್ಲ.
ಹೂ ಅಂತಿನ್ನಲ್ಲ ಹ್ಮ ಹ್ಮ್ ಅಂತೀನಿ ಹ ಅಂಚಿ ಧನಿ
ಎಟ್ಟು ನಿಮ್ದೇ ಚಲೋಲ್ಲೆ ಅ ಹಂಗಂಗ ಪೂಲೀಯೂ ಹಾಕದಂಗ ಕಲ್ತ್ರಿ ನೀವು
ನನ್ ಫೋಟೋ ಹಕಿದಿನ್ ನೋಡಿದ್ದೆಯ
ನೋಡಿಲ್ತಡಿ
ಇ ವಾಟ್ಸಪ್ ಹಾಕಿ ನೋಡು
ಆಯ್ಕಲ್ಲ ಮೆಸೇಜ್ ಎಲ್ಲ
ತಾಡೆ
ಜಾಯನ್ ದಿ ಫ್ಲೈಟ್ ಅಗಾನಸ್ಟ್ ಪೋಲಿಯೋ ಶೇವ್ ವ್ಯಾಕ್ಸನ್ ಫಾರ್ ಪೋಲಿಯೋ ಫ್ರೀ. ಟ್ವೆಂಟಿ ಏಟ್ ಟು ಜುಲೈ ಒನ್ ಇನ್ಶ್ಯೂರ್ ಎವರಿ ಚೈಲ್ಡ್ ಅಂಡಂಡರ್ ಫೈವ್ ಇಯರ್ಸ್ ಗಗೆಟ್ಸ್ ಪೋಲಿಯೋ ಡ್ರಾಪ್ಸ್ ಪ್ರೊಟೆಕ್ಟ್ ಯುುವರ್ ಚೈಲ್ಡ್ ಯುವರ್ ಲೈಫ್. ಎಲ್ಪ್ ಬಿಲ್ಡ ಎಲ್ ದಿ ನೇಷನ್ ಿಫ್ಟದರ ನಿಂದೆ ಪೋಟ್ದನ್ಲ
ನೋಡದಾ
ಇದ್ ನೀನ್ಲ್ಲೇ
ನಾನೇ ಮಾತ್ದ
ಹ ಅವ ನಿನ್ ಮುಂದೆ ನಿಂತಂತನ್ನಾರು
ಹಾ
ಮುಂದೆ ನಿಂತದ್ದ ಯಾರು
ಮುಂದೆ ಯಾರ್ ನಿಂತವ್ರ
ನಿಂತಾರಲ್ಲ ಫೋಟೋದಾಗ ಆದಲ್ಲ
ನಾನ್ ಸೀನಿಯರ್
ಸೀನಿಯರ್ನ ಒಥರ ಅವ ಟೀಚರ್ ಅನ್ ಕಂಡಿದ್ದೆ ಸತ್ಯತ್ರಿ ಅಂದ್ರ ಅರಿತಿರಿ ಅರಿತಿರಿ ಐತ್ರಿ.
ಏನ ಏನ್ ಕೇಳ್ಸ್ಲಿಲ್ಲ ನನಸಗಳು
ಸತ್ತ ಇತ್ರ ಎಂದ ಮನೆ ಮನೆ ತಿರಿಗಾಡಿ
ನಾಳೆ ಏನಿಲ್ಲ ಒಂದ್ ಗಂಟೆವರೆಗ ಅಷ್ಟೇ
ಹಕ್ಕ
ಆಯ್ತ್ು ಒಂದ್ ಗಂಟೆ ಆಗಣ ಊಟ ಮಾಡಿ ಬಂದ್ಬಿಡದ
ಕಾಲೇಜ್ ಇಲ್ಲ ನಂದ್ರೆ ಮೈತನಿಂದ
ಕಾಲೇಜ್ ಇಲ್ಲ ರೀ ಮತ್ತೆ ಇಲ್ಲ ಆಗ್ಬಿಟ್ಟ ಮತ್ತೆ ಕಾಲೇಜ್ ಹೋಗ್ತೀನಿ ನಾ
ಬ್ಬಕ್ಲ ಆಮತ
ಮತ್ತೆ ಒಂದುಿನ ಹಾಲ್ಡ ಕೊಡ್ತಾರಮ್ಮ
ಇ್ಯ ನಾ ಊರಿಗೆ ಹೋಗಬೇಕ ಅನ್ ಕನ್ನ
ಹ್ಮ್ ಜೋರಾಯತ ಕಾರಣ ಯಾರ
ಇಲ್ಲ
ಹಾ
ಮಂಸ್ಬಧ ಇನ್ನೊಂದ್ ನ ಎರಡ್ ಮೂರ್ ದಿನದಾಗ ಕಾಲಫ್ರಂಡ್ ಟಾಸ್ಕ್ ಬರ್ತಲ್ಲ
ಹಾ
ಅದು ಪರಣ ಕಂಪ್ಲೀಟ್ ಮಾಡು ಉಪ ಕೊಡ್ತನ
ಹಾ ಬಾಬಬಾಬಾ
ವಕ್ಕಾತ ಹಮತಲ್ಲಿ
ಮಕ್ಕ ಆಗ್ತಂಗ
ಹ್ಮ್
ಎತ್ೋಗಲ್ಲ ಫೋನ್ ಫೋನಿಗೆ ಇದ ಮಾಡ
ಫಿಫ್ಟಿ ಅಂದ್ರ ದಿನಕ್ ಮೂರ್ ಬರೀ ಇ ಇಷ್ಟೇ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಲ್ಲಿ
ಏ ಯಾವ್ದ
ಕಾಲ ಫ್ರೆಂಡು ಒನ್ನೂರ ಎಂಬತ್ತ ನಿಮಿಷ ಮಾತಾಡುವಾಗ ದಿನ್ನ
ಚಾರ್ ಬಂದಿದ್ದರು
ಕರವ್ಲಿ ಅದು ಅದಕ್ಕೆ ಪರವಲ್ದ ಅದು್ ಇನ್ನೊಂದು ಆ ಅಕೌಂಟ್ಂದು
ಬನ್ತ ಇಪ್ಪಾನ ಮೇಡ
ಹಾ
ಯಾರು ಅಂದ ಇ ಒ ಒನ್ ಏಟಿ
ಯಾರ ಅಂದ್ದಲ್ಲ ಫಿಫ್ಟಿ
ಹಾ
ಅದು ಈದೆಲ್ಲ ಮತ್ತೆ ನಂದು ಅದು ಎದಕ್ ಬರಾವಲ್ದು
ಯಾವ್ದೋಳಿಂದ
ಯಾವ್ದಂದ್ರ ಅದು ನಂದು ಮೊದ್ಲನೇ ನಂಬರ್
ಹ್ಮ್ ಮೊದ್ಲಡಿ ಮೊದ್ಲಡಿ ಬರ್ತಾಯಿಲ್ಲ
ನಾ ಮತ್ತೆ
ಬಂತಲ್ಲ ಅದು
ಇಪ್ಪತ್ತು ಏಳು ಆಗವ್
ಹಾ ಇಪ್ಪತ್ತಏಳಗ ಅದಾವ ನಾನ ಒಂದ ತರ್ಟಿ ಆಗಿದೆ
ಹ ಮ್ತ್ ಬರಾವಲ್ಲ ಜನ ಕತ್
ಅಲ್ಲ ಒಬ್ಬೊಬ್ಬ್ರ ಹಂಗಗೆ ಕೊಡ್ತಾರ ಟ್ವೆಂಟಿ ಫೈ್ಬ್ಬಬ್ಬ ಟ್ವೆಂಟಿ ಫೈ್ ನಿರತಾ
ಇ ಅದು ಬರತದಾ
ಹ್ಮ್
ಅದು ಏನು ಒನ್ ಏ್ಟ ಮಿನಿಟ್ಸ್ ಎಕ್ಸಿಟೆಡ್ ಅನ್ ಬರಕ ಆಯ್ತದ ಬರ
ಹಾ ಹಾ ಹಾ ಹೋಗ್ಲ ಬಿುಡ ಬಂದ ಐತೆ ಎಲ್ಲ ಆಗೈತೆ ನೋಡ ಬೆಂಚ್ ಹೋಗ್ತೈತೆ ಅಗವಿ ಎಂ
ಹ್ಮ್
ಎಲ್ಲ ಹಳೆೇಕಾರ್ ಅಂತ ಎಲ್ಲ ನೋಡ್ಬಿಟ್ಟಿದ್ದೇನಿ ಎಲ್ಲ ಬೆಂಚ್
ಬೆಜ್ ಬೆಂಚಾ
ಹಾ
ಬೆಜ್ ಬೆಂಚ್ಚ
ನಾ ಟು ಮಿನಿಟ್ಸಾ
ಆಯ್ತ ಕಟ್ ಮಾಡ್ಲಾನ
ಇನ್ನ ಟೂ ಮಿನಿಟ್ಸು
ಅದೇ ಕಾಟಡ್ಲನ ನಕೈತ್ನಾ
ಹ್ಮ ಕಟ್ ಮಾಡಂತ ಬಾಯ ಎಲ್ಲಾ
ಬಿುಟ್ಟ ಬಿುಟ್ಟು ಹದ್ನೈದುನಿಮಿಷ ಹದ್ನದು ಕಾಲ್ ಮಾಡಿದಪ್ಪಾ ಇಂಗ್ ಇಂಗ
ಏನು
ಬಿಟ್ಬಿಟ್ಟು ಹದಿನೈದು ಕಾಲ್ ಮಾಡಿದ್ದ ಹಂದೆ
ನಿನ್ ಬರ್ತ್ತವೆ ನಿನ್ ಬರವಣಿಗೆ ಏನು
ಫಿಫ್ಟಿ ಏನಿಲ್ಲಲ್ಲಿ ಕರೆ ದಿನಕ್ಕೆ ಹದನೈದು ಕಾಲ ಮಾಡ್ಬೇಕು ಹೆಚ್ಚಿ ಮಾಡ್ಬಾರ್ದು
ಯಾರು ಅಂದಿದ್ದು
ಕರೆ ಅದು ಮೂರ್ ಮೂರ್ ತಾಸಿಗೆ ಹೋಗ್ಯದ ಅಂತ ನಾನು
ಹ್ಮ್ ನಾವ್ ಮೂರ್ ತಾಸೆ ಮಾಡಿದ್ದು ಅವಾಗ
ಅವತ್ತಾ ನಾವು ಅದೇ ಮಾಡೀವಿ ಜಗ್ಗೆತ್ ಮಾತಾಡವಿ ಜಗ್ಗೆಯ್ತದೋ
ಹ್ಮ್ ಹ್ಮ್
ಹಾಂಗಾಗಿ ಅದು ಬರ್ಲಿಲ್ಲ
ಹ್ಮ ಹಾ ಹಾ
ಅದು ಹೇಳೋಕೆ ಆಯ್ತು ನಿನ್ನಿಂದ್ದ
ಆಯ್ತ ಹೋಗು ಇವತ್ತು ಫಟಿನ್ ಮಾಡದ್ರ ಆಯ್ತಿ ಈಗಪ ಒನ್ ಆಗೈತಿ ಫೋಟಿನ್ ಮಾಡತಿ
ನಿಂದ್ ಹದಿ ನಾಕು ಆಯ್ತ ಅಲ್ಲ
ಹ್ಮ್
ಇಪ್ಪತ್ತಾರು ಇಪ್ಪತ್ತೇಳು ಮಾಡಮ್ಮು
ಹ್ಮ್
ಮಿಕ್ಕಿದು ಇನ್ನ ನಾಳೆ ಮಾಡಿದ್ರ ಆಯ್ತ ಮೂರು
ಹಾ ಹಾ ಹಾ
ಹತ್ತಕ್ಕನು ಏನಾಗಿದ್ದಿಲ್ಲ ಹದಿನೈದು
ಹಾ
ಎಲ್ಲ ಫಿಫ್ಟಿ ಆಡ್ ಹತ್ತತ್ಯೆ ಮಾಡುವ ಕರೆಕ್ಟ್
ಮತ್ತತ್ತ ಮಾಡ್ಬೇಕ ಏ ಹೊಸರು ಉಸರು ತ್ತಲ್ಲ
ನಿನ್ನೆ ಎಷ್ಟು ಮಾಡಿದ್ದಳು
ನಿಂದು ಫೋಟಿನ್
ಹ
ಫೋಟೀನ್ ಫೋಟೀನ್
ಮೊದ್ಲೆಷ್ಟಾಗಿದ್ದು ಮೂರು ಅಲ್ಲ
ಮೊದಲೇನದು ಮೂರು ಆವ ಅಂದ್ರೆ ಅವತ್ತೆ ಮಾಡಿದ್ದು ಬೆಳಿಗ್ಗೆ ಮಾಡಿದ್ದೆ ಬೆಳಗೆನೆ ಮಾಡಿದ್ದೆ
ಅಂದ್ರ ಇದ್ದ ಎಷ್ಟ ಆದ ಅಷ್ಟ ಲಕ್ ಮ್ಯಾಲ ಹಾಕಿಬಿಡಮ್ ಅಂದ್ಯಾ ಅಲ್ಯ
ಹಾ
ಹ್ಮ್ ದಂದ್ ಬಿಡ್ುವಕ್ ನ ಆಯ್ತಾ ಡ್ ನ ಅ ಅದ್ರ ಟಾಸ್ಕ್ ಕಂಪ್ಲೀಟ್ ಮಾಡತ್ನಾ
ಹ್ಮ್ ಮಾಡಿ ಚಗೋಣ ಸರಿ ಅರೆೇತಾವ ಭಾಯ್
ಹ ಸಾಯಂಕಾಲ ಊರು ಊಟ ಆಗಣ ಆಚ್ತ್ನ ಅಂತ